ಹಲೋ ಹ್ಮ್. ಅ ರೇ ಬೋಲ್.
ಹ್ಮ ಭೋಗ್ಯೇಕಾ
ಹಕ್ಕೆ ಆಚಲ್ಲ
ಕ ತ ಚ ಚ ರ ಜರಾ ದೂಸರ ಫೋನ್ ಉಠಾ.
ದೂಸರ ಕಾ ಫೋನ್ ಹ ಕಿಸಕಯ.
ಜಾಂಚೋಟ್
ನ ಊಟೆ ಚಲತ ನೀ ಹಾ ಟಾ ಚಾಲೂ ರಕ್ಕಾ.
ಹ್ಮ್
ಅವರು ಕಚಲ
ತುಜ ಬನಾ.
ಹ. ಚೋರಿ ಚಿಕ್ರ ಕ ದಖೆಗೆ ಚರ್ಚೆ.
ಹಾ ಹೌ ದವ ದಖಾತ ಮಾಡ.
ದ ಮಿನಿಟ್ ದ ಮಿನಿಟ್ ಮ ರೈಲ್ ಕಟ್ ಚಲತ ಬರೆ ಚಕು.
ಕ್ಯಾ.
ಬಾರಿ ಚ ರ ರ ದ
ಹ ರಿಲೀಸ್ ಹಂಟ್ಟೆ
ರ್ ಬಹಾರ ಜಕ ರಬೇಕ ತಿಗೆ
ಹ ರೀಲ್ ಮ ದಬೇಕ
ಕ ಇಲಿ ಹಾಕಿ ಮೈತ್ೃಷಿ ಪೂರಚ್ ಪೈಸ ಮಾಂಗನಾಕಾರರಕ ಅಚ್ಯುಬ್ ಜಾವಡ್ಕರ್ ಚೋಡ
ಬರ ಪೈಷ
ಹ ಮೆ ಸಾಠ ಕೆ ಹನೆ ಪೈಸ
ಕತೆ
ಸಟ್ಟಕ್ಕೆ ಸಿಕ್ಸ್ಟಿ ಪರ್ಸೆಂಟ್
ಸಾ ಸಾ ಅ ಅಗರ್ಲೆೇ ಹಸಬ ಸ ಸಾತ್ ಸೊ ದ ಸ ಅ ಮುೆ ಬತಾಯ ಕ ಸಠ ಪಸೆಟೇಜ ಕತ್ತಾತ
ಭಾರ ಕುದ ಕಾರಾ
ನಕರ ರಂತ ಚಛ ಬಧೆ ಮಾರಕುದೇಕ ತು
ೇರಿ ಚಕ್ಕನ ಕೆ ಬಮ್ಮ
ಹ ರೀಲ್ಸ್ ಮ ದಬೇಕ ಆಜಾ
ದೂರ ಇಲ್ಲಾ ಹ್ಮ
ಕನ್ಕೋನ್ ಐತೆ ಅವರುದ್ರ
ಒಪನತ
ಹಲೋ
ಕನ್ ನೀ ಬೋಲ ಅವ ಕ
ನ ಭಯ ಉಧರ ಇೇ ಗಪ್ಲೆಮೇ ಕ್ಲಸ್ಮೇಟ್ಸ್ ಮ ಕನ ಬಲ
ಯಾವ
ಹಯ್
ಹ ಹ ಹ ಹ
ಹೌ ಸ ಕ ಇನ್ಸ್ಟಾಗ್ರಾಮದ ಚ ಹ ಇಸ್ಟಾಗ್ರಾಮಿ ಚತ ಮ ಕದ
ಇಲ್ಲ
ಚಾವ ಕನ್ ಮಾಡಾರಲ್ಲಜ ಹ ಕ ಬಲ ಹಾ
ಪಸು ಹ ಕಾಶಮಲ್ ಕ ಕೈ ಕ ಕ ಕಾಮತ್ತ ಆತ ಉಧರ ಜಾಕ ಗೈತುಕತ ತ ವಿಷಾಿ ಗಕತ ಕತೆ ತ
ಹಾ ಗತತ
ಹ
ಹಓ ಕಾಶಮರ ಲ ನ ಕ ಈ ಕ ಕಾರ್ಯಕ್ರಮ ಕತ
ನ ನವಜನ ಹತಿಿಗೆ
ಚಾತಿ
ನೌದಿನ ಜಖತಿಗಾಗ
ಕ ಕ ಇ ಕತ ಮಖೆ ಬಲ ಗತ
ಮೋಷಲ್ಲ ಬೆನೌದ ಜ ಆತಚೆ
ಹ್ಮ್ ನಷ್ಟೇ
ಹ್ಮ
ಮರಗಡ ಹಬ್ಬ
ಬಡೆ ಭಾಗ ಚಾಚಾ
ಹ್ಮ
ಶದೇ
ನ ಅ ರ ಹ್ಮ್ ಬೋಲ ಬೋಲ್ ರೀ ಯವ್ವಾ ಹಲೋ ಯಾರು
ಹಲೋ
ಹಲೋ ಮೇರಿ ಆವಾಜ ಆನಕ್ಕೆ ನೀ
ಮೇರಿ ಆವಾಜ ಆನಿಯ
ಹಾ
ಮೇರಿ ಆವಾಜ ಆನಿ ಕ್ಯಾ ಭೈಯ್ಯಾ
ಹಾ ಅಭಿ ಆನೆಗ ಸೌಂಡ್ ರಕ್ಕೇಗಾ ಅಭೀ
ಹಾ ಅಭೀ ಅನಿಗಾ
ಕ್ಯಾರೇ ತು
ಕ್ಯಾ ಯೂಸ್ ಕರ್ನೆ ಲತ್ತಾ
ಇನ್ಸ್ಟಾಗ್ರಾಮ್ ಪೇ ಹೈ
ಹೇ ಬಾಬಾ ಲೌಡೆ ಲಗ್ತೇ ಹೈ ರೇ ಲಗಾ ದಿತಿ ಲೌಡಾತ ಇನ್ಸ್ಟಾಗ್ರಾಮ
ನಹಿ ರೇ
ಆವಾಜ ಆನಿತ್ತು ಕರ
ಆಯ್ಜ ಆವಾಜ ನೀ ಬಾಯೇ
ಹಲೋ
ಹರ್ ದಿಲ್ ಜೋ ಪ್ಯಾರ್ ಕರೆಗಾ
ದೋಸ್ತ್
ಯಹಾ ತ ನಹತ ಇಂಸ್ಟಾಗ್ರಾಮ ದತೆ ಜಿನ ಭರ.
ನೀ ಆಗಿದ್ದ ಸಿಂಗಾರ. ಹ್ಮ್
ಹ ಹ ಅಭಿ. ಗಾನ ತ ಅದು ಕನ್ನಡ ಗಾನ ಸ್ನೇಹ. ಹಗರಿ ಜ.
ಹ್ಮ್ ವಂಡಿ ಏನು ಕೇಳತ್ತೆ ನನ. ಮಾರಿ ನೋಡಕ್ಕೆ ಬರುವಲ್ಲಿ ನಂದಿ ಏನ ಹೇಳ್ತಿರಾ ಮಾರ ಮೂಡಕ್ಕೆ ಬರವಲ್ಲಿ.
ಹ್ಮ್ ಶವ ನೀ. ಹ ನೀ ಮಾಡರಲಿ ಹ್ಮ ಅದ ಏನು ಅಗೆ ವತಿ. ಹಾ ಯಾರ.
ಚಾವೇ. ಹಾ
ಅದಕ್ಕ
ಚಾಗಾ
ಮಂತೆ ಮಾಡ್ತಾಳ ಒಳ್ಳಿ ಮರಮಕ ಬಂದಾಳ. ಮಾಳ ಜ ಮಾರತಳ ಒಳ್ಳೆ ಬಂದಾಳ ಎಂತಾಳ ಮಟ್ಟ ಹೊಂದಾಳ ಉರ್ಸ ತಾಳ ಬಾಗಲಾಗ ಕೂಸಂದ ತಂದ ಹ
ಅಯ್ ಏನ್ ಹಾಡಲತ್ತ ಅಲ್ಲಿ
ಹ್ಮ್ ಹೇಳುವ ಮರ ಇಂದೊಂದ ಸಾಕ ಹೋಗನು.
ಏನ್ ಮಾಡ್ತಯಜಾ ಸ್ವಲ್ಪ ಮಾತಾಡು ನೋನ. ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಸೀರೀಸ್ಲ್ಹೇಳುವದ್ರೆ ಆದ್ರೆ.
ಚಿ ಚೀಟ್ಟಿ ಮಳ ಆಳ್ಗೆ ಹಕ್ಕೆ.
ಹಲೋ.
ಹೇಳುವ ಮಾರ ನೀ.
ಸಿರಿ ಅರಿ ಹೇಳ ಅಡ್ತಿಸತ ನವು.
ಮಾರತಾಳ ಒಳ್ಳೆ ಮೊರಮಕ ಬಂದಾಳ.
ಹಲೋ
ಹ್ಮ
ಏನ್ ಮಾಡುತ್ತಲೇ.
ಮದಗ ಬಬ ಕುಂತ ಹಳ್ತನಾ.
ಹಲೋ ಏಜಾ ಹಲೋ
ನ ಹ ಬಲ
ಅಜೇ ಕಟ್ ಮಾಡಿ ಹತ್ ಹತ್ತು ನಿಮಿಷ ಆಯ್ತು ಕಟ್ ಮಾಡಿ.
ಭೀಲಗ ತಿಷ್ಮಿಚ
ಹಾ ಕಟ್ ಮಾಡೆ
ಯ ತೂ ಹವಕ್ಕೆಲ್ಲಾರ ಗಂಡ ಮರಿಕ್ಯ.
ಹಾ ಕಟ್ ಆಗೋದು